ಹಲೋ ಕೆ ಕೇಳಿಸತಾ ಇದಯಾ
ಹ್ಮ ಕೇಳಸಿದ್ದೆ ಹೇಳಿ
ಹೇಗಿದ್ದೀರಾ
ಹ್ಮ್ ನಾವು ಚೆನ್ನಾಗ್ದೀವಿ ನೀವು
ನಾವು ಹಂಗೆ ಪರವಾಗಿಲ್ಲ ಚೆನ್ನಾಗಿದ್ದೀವಿ ಏನ್ ಮಾಡ್ತಾ ಇದ್ರಿ
ಹ್ಮ ವರ್ಕ್ ಮಾಡ್ತಾ ಇದ್ವಿ ಕಾಲೇಜ್ ವರ್ಕ್ ಈಗ ಸ್ವಲ್ಪ ಫ್ರೀ ಆದ್ವಿ.
ಹೌದಾ ಊಟ
ಊಟ ಹ್ಮ್ ಊಟ ಮಾಡಿದ್ವಿ ನೀವು
ನಾವಿನ್ನು ಮಾಡ್ಬೇಕು
ಹೌದಾ ಹೇಕೆ ಲೇಟ್ ಆಯ್ತು ಇವತ್ತು
ಒಟ್ಟಾಗ ತಿನ್ನದೇವಾಗ್ಲು ಮನೇಲ್ಲ ಇದ್ದೀವಲ್ಲಾ
ಮನೆಗ್ ಹೋಗಿದ್ದರಾ
ಇಲ್ಲ ನಾವು ಇವಾಗ ಇರ ಇರದೆೇ ಮನೇಲಿ ಇವಾಗ ಬೆಂಗಳೂರಲ್ಲೇ ಒಂದು ಮನೆ ತಗೊಂಡು ಇದ್ದೀವಿ
ಹೌದಾ
ಹ್ಮ್ ಹ್ಮ್ ನೀವ ಎಲ್ಲಿರೋದು
ನಾವು ಹಾಸ್ಟಲ್ ಅಲ್ಲಿ ಇರೋದು
ಹೌದಾ ಏನ್ ಓದ್ತಾ ಇರೋದು
ನಾವು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಓದ್ತಿರೋದು ನೀವು
ನಾವು ಮೊನ್ನೆ ಮೊನ್ನೆ ನ ಅಂದ್ರೆ ಮೂರ್ ತಿಂಗಳ ಹಿಂದೆ ಮಾತ್ರ ನಾವು ಕೆಲ್ಸಕ್ ಸೇರ್ಕೊಂಡ್ ಇಂಜಿನಿಯರಿಂಗ್ ಮುಗುದು ಕೆಲ್ಸಕ್ ಸೇಲ್
ಇಂಜಿನಿಯರಿಂಗ್ ಮು ಮುಗಸುದ್ರ ನೀವು
ಹ ಮುಗ್ಸಿದ್ದಾಯಿತು ಮನ್ ಅಂದ್ರೆ ಮೂರ್ ತಿಳಾಯಯ್ತೇನು ಐ ತಿಂಗ್ಗಳಾಯ್ತ ಮೂರ್ ದ ಮೂರ್ ತಿಂಗ್ಳಾಯ್ತು ನಂಗೆ ಕೆಲ್ಸಕ್ಕೆ ಸೇಕೊಂಡು ಮೂರು ತಿಗಳಾಯ್ತು
ಹೌದಾ ಇಂಟರ್ನ್ಶಿಪ್ ಅಲ್ವಾ ಇಲ್ವಾ ಪ್ಲೇಸ್ಮೆಂಟ್ ಅಲ್ ಕಾಲೇಜ್ ಪ್ಲೇಸ್ಮೆಂಟ್ ಅಲ್ಲ
ಕಾಲೇಜ್ ಪ್ಲೇಸ್ಮೆಂಟ್ ಆಗ್ಲಿಲ್ಲ ಹೊರ್ಗಡೆಯಿಂದ ನಾವೇ ಓದ್ವಿ
ಹಾ ಹ ಹ ಜವಾ ಮ ನಿಮ ಸ ತಾರ್ಕಳ ಯ ಸ ನಾವ ಹ್ಮ್ ಸ್ಟ್ ನಮ್ಮ ಹಟ್ಲಲ್ಲಿ ರೈಸ್ ಮತ್ತೆ ಹಸಂದಿ ಕಾಲು ಕಾಳು ಮಾಡಿದ್ರು
ಹೌದಾ ಚೆನ್ನಾಗಿತ್ತಾ
ಹಾ ಚೆನ್ನಾಗೇ ಇತ್ತು
ಹ್ಮ್ ಹ್ಮ್ ನಿಮಗ್ ಏನ್ ಅಂದ್ರೆ ಅಂದ್ರೆ ಇಷ್ಟ
ನಮ್ಗೆ
ಹಾ
ಎಂತದ್ರಲ್ಲಿ
ಅಂದ್ರೆ ಎಂತದ್ರಲ್ಲ ಅಂದ್ರೆ ಊಟ ಅದ್ರಲ್ಲಿ ಆಗ್ಲಿ ತಿಂಡಿ ಎಲ್ಲ ಆಗ್ಲಿ
ಹಓ ತಿಂಡಿ ಎಲ್ಲ ಹ್ಮ ನಮ್ಗೆ ಎಲ್ಲಾ ತರ ಇಷ್ಟಾನೇ ಆದೆ ಹ್ಮ್ ನ ನಾ ಬೇಳೆ ಮತ್ತೆ ಬೆಳೆ ಸಾರು ಹ್ಮ ಹಾಗೆ ಹ್ಮ್ ಚಿಕನ್
ಅದೆಲ್ಲಾ ಮಾಡಕ್ ಬರುತ್ತಾ ನಿಮಗೆ
ಅಡುಗೆ ಹೂ ಮಾಡಕ್ ಬರುತ್ತೆ ಅಂದ್ರೆ ಬರೆ ಮಾಡಕ್ ಬರಲ್ಲ
ಹಾ ಹಾ
ಇ್ಮ ಕರೀಸ ಮಾಡ್ತೀನಿ ಪಲ್ಯಗ್
ಹೌದಾ
ಹ್ಮ್
ರಜೆ ಸಿಕ್ಕಿದ್ರೆ ಎಲ್ಲೆಲ್ಲಿ ಹೋಗ್ತೀರಾ ಏನೇನ್ ಮಾಡ್ತೀರಾ ನೀವು
ಹ್ಮ್
ಹ್ಮ್
ಹ್ಮ್ ಇದು ರಜೆ ಸಿಕ್ಕ್ರೆ ಕಾಲೇಜು ಒಂದ ಒಂದಿನ ಎರಡು ದಿನ ರಜೆ ಕೊಟ್ರೆ ಇಲ್ಲೇ ಎಲ್ಲಾದೂರ ಅಡ್ ಡೆ ಅಡ್ಡ ಅಡ್ಡಕ್ ಹೋಗ್ತೀವಿ ಇಲ್ಲಾ ಲೇಟ್ ಆಗಿ ಎದ್ದಾಡ್ತವಿ ಎದ್ದಾ ಹಾಸ್ಟೆ ಅಲ್ಲಿ ಕ್ರಿಕೆಟ್ ಇಲ್ಲ ವಾಲಿಬಾಲ್ ಆಡಕ್ ಹೋಗ್ತೀವಿ
ಏನಂದ್ರೆ ಯಾವ ಯಾವ ಆಟ ಇಷ್ಟ ನಿಮಗೆ
ನನಗೆ ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟ.
ಹ ವಾರ ಹಂಗ್ ರಜೆ ಸಿಕ್ಕ್ರ ಎಲ್ಲಿಗ್ ಹೋಗ್ತೀರಾ.
ವಾರ ರಜಾ ಸಿಕ್ಕ್ರ ಮನೆಗೆ ಹೋಗ್ಬೇಕು ಮತ್ತೆ ಎಲ್ಲಿಗೆ ಹೋಗ್ಬೇಕು.
ನೀವು ಓದ್ತಾ ಇರೋದು ಎಲ್ಲಿ ಯಾವ ಊರಲ್ಲಿ?
ಬೆಂಗಳೂರಲ್ಲಿ ನಾವು ಓದ್ತಾ ಇರೋದು
ಯಾವ ಹೋಗ್ತೀರಾ ರಜೆ ಸಿಕ್ಕಿದ್ರೆ ಯಾವ ನಿಮ ನಿಮ್ಮೂರ ಯಾವ್ದದು
ಹ್ಮ್ ನಮ್ಮೂರು ರಾಯಚೂರ್
ರಾಯಚೂರ್ ಕಡೆ ಯಾ ದೂರ ಆಯ್ತ ಹಂಗಾದ್ರೆ ಬೆಂಗ್ಗಳೂರಿಂದ ರಾಯಚೂರ್ಗೆ ಎಷ್ಟು ಗಂಟೆ ಆಗುತ್ತೆ ಹೋಗಕ್ಕೆ
ಹ್ಮ್ ನಮಗೆ ಇಲ್ಲಿಂದ ರಾತ್ರಿ ಟ್ರೈನ್ ಇದೆ
ಹಾ
ರಾತ್ರಿ ಟ್ರೈನ್ ಹಚ್ಚಿದ್ರೆ ಬೆಳಿಗ್ಗೆ ಆರುುವ ಏಳು ಗಂಟೆ ರಾಯಚೂರಲ್ಲಿ ಇರ್ತದೆ ಅಲ್ಲಿಂದ ಊರು ಒಂದು ಎರಡು ತಾಸ
ಹೌದಾ ಇಲ್ಲ ಎಷ್ಟ್ ಗಂಟೆಗೆ ಹತ್ ಹತ್ಬೇಕು ಟ್ರೈನ್
ಎಂಟಬೊಂತ್ತು ಗಂಡಿಗೆ
ಹೌದಾ ಎಲ್ಲತ್ತದು
ಹ್ಮ್ ಯಶವಂತಪುರ ಅಂತ ಬರುತ್ತೆಲ್ ಬೆಂಗ್ಗಳೂರಲ್ಲಿ.
ಹ ಹ ಅಲ್ಲತ್ತೀರಾ ಹ ಹಾ ಎಷ್ಟ ಅಂದ್ರೆ ಎಷ್ಟ ದಿನ ವಾರದ್ ರಜೆ ಸಿಕ್ಕ್ರೆ ಈ ನಾಳೆಯಿಂದ ಇವತ್ತ ಹ್ಬಿಡ್ತೀಾ ನಾಳೆಯಿಂದ ರಜ ಅಂದ್ರೆವತ್ತ ಹೋಗ್ಬಡ್ತೀ
ಹ್ಮ್ ಇವತ್ತೇ ಹೋಗ್ಬಿತಿವಿ ಹ್ಮ್ ಇವತ್ ಸಾಯಂಕಾಲನೇ ಹೋಗ್ಬಿವಿ
ಬರೋದು ನಾಳೆ ಕಾಲೇಜ್ ಇದೆ ಅನ್ನಂಗೆ ಇವತ್ತು ಅಲ್ಲಿಂದ ಎಷ್ಟು ಗಂಟೆಗಿದೆ ಟ್ರೈನ್
ಅಲ್ಲಿಂದ ಸಾಯಂ ಕಾಲ ಆರು ಸಂಜೆ ಆರು ಗಂಟೆ ವೇಳೆ
ಆರ್ ಗಂಟೆಗಿದೆ ಇಲ್ಲಿಗ್ ಬರಕ್ಕೆೆ ನಾಲ್ಕ್ ಗಂಟೆ ಆಗುತ್ತೆ ಬೆಳಿಗ್ಗೆ ಹಂಗ್ರೆ
ಹ್ಮ್ ಎಲ್ಲ ಹ್ಮ್ ಒಂದೊಂದ್ ಕಡೆ ಅಲ್ಲಿ ಟ್ರೇ ರೈಲ್ವೆ ನಿಲ್ದಾಣದಲ್ಲಿ ನಿಂದಿಸ್ತಾರೆ ಬಹಳ ಅಷ್ಟು
ಹಾ
ಮುಂಜಲ ಹ್ಮ್ ಹಾ ಎಂಟೂುವರೆ ಒಂಬತ್ತು ಗಂಟೆ ಮಾಡ್ತಾರೆ
ಅಷ್ಟತ್ತಾಗತ
ಹ್ಮ್ ಆಲೇಶವಾಗುತ್ತೆ
ನೀವ್ ಬಸ್ಸಲ್ ಬಸ್ಸಲ್ ಹೋದ್ರೆ ಬೇಗನೆ ಹೋಗ್ಬೋದಲ್ಲ ಅಂಗ್ಲೆಕ್ ಹಾಕಂಡ್ರೆ
ಹ್ಮ್ ಬಸ್ಸಲ್ಲ ಆದದ್ರರು ಬೇಗನೆ ಹೋಗ್ಬೋದು ಹಂಗಲೆಕ್ಕ ಮಾಡ್ರ ಬಟ್ ಇದು ಬಸ್ಸಿಗಿರೋ ಹ್ಮ್ ಪ್ರೈಸಿಗೆ ಹ ಹ್ಮ ಹಣ ಇದಕ್ಕೆ ಕಂಪೇರ್ ಮಾಡ್ೊ ಹಕೊಂಡ್ರೆ ಫೋರ್ ಟೈಮ್ಸ್ ಹೋಗ್ಬರ್ಬಹುದು ನಾಲ್ಕ್ ಸರ ಹೋಗ್ಬರ್ಬಹುದು ಟ್ರೈಂಡ್ಲ್ಲಿ
ಹೌದಾ ಬಸ್ ಅಲ್ಲಾದ್ರೆ ಎಷ್ಟಿರುತ್ತೆ
ಬಸ್ ಬುಕಿಂಗ್ ಮಾಡಿದ್ರೆ ಏಟ್ ಹಂಡ್ರೆಡ್ ಟು ತೌಸಂಡ್ ಇರುತ್ತೆ
ಎಂಟನೂರಿಂದ ಸಾವಿರವರೆಗೂ ಇರುತ್ತಾ
ಹ್ಮ್ ಎಂಟನೂರಿಂದ ಸಾವಿರ ಇರುತ್ತೆ ಬ ಬಸ್ಸು
ಹಲೋ
ಹ್ಮ್ ಹಲೋ
ಹ ಮಾಮೂಲ್ಯಾಗ ಹತ್ಕೊ ಆ ಮಾಮೂಲ್ಯಾಗ ಹತ್ಕೊಂಡೋದ್ರೆ
ಐದ್ನೂರ ಎಪ್ಪತ್ ರೂಪಾಯಿ ಆಗುತ್ತೆ ಐದನೂರ ಎಪ್ಪತ್ತರಿಂದ ಆರ್ನೂರು ರೂಪಾಯಿ ಆಗುತ್ತೆ
ಹಾ ಹಾ ಹಾ ಟ್ರೈನ ಅಲ್ಲಿ ಎಷ್ಟಾಗುತ್ತೆ
ಹ್ಮ್ ರೈಲ್ ನಲ್ಲಿ ಇನ್ನೂರು ರೂಪಾಯಿ
ಇನ್ನೂರು ರೂಪಾಯಿ ಅಷ್ಟೇನಾ
ಹ್ಮ್ ಇನ್ನೂರು ಅಷ್ಟೇ
ಓ ನೀವ್ ಅಂದಂಗ ಹಂಗಾದ್ರೆ ಮೂರ್ ಸಲ ಹೋಗ್ಬೋದು
ಹ್ಮ್ ಮೂರ್ ಇಲ್ಲ ನಕ್ಳು ಸರಿ ಹೋಗ್ ಬರ್ಬೋದು ಎ ಎ ಎರಡು ಸಾಲಿ ಹೋಗಿ ಬರ್ಬೋದು
ಹಾ ನಮೀಗ್ ಹೆಣ್ಮಕ್ಳಿಗೆಲ್ಲ ಉಚಿತ ಪಯಣ
ಹ್ಮ್ ಅದ್ಕ ನೀವು ಬಸ್ಸಲ್ಲಿ ಪ್ರಯಾಣ ಮಾಡುದು
ಹೌದೌದು
ಕಲೆ ಇಡಲ್ಲ ನೀವು ಈಗ ಉಚಿತ ಬಸ್ ಅದ್ರ
ಹಂಗಗೆೇನಿಲ್ಲ ಇಡೋರು ಇಡ್ತಾರೆ
ಇರೋನ್ ಇಡ್ತಾರ ಅಂದ್ರೆ ಬ ಬೇರೆ ರಾಜ್ಯಕ್ಕೆ ಹೋಗೋವರು ಇಡ್ತಾರೆ ಕರ್ನಾಟಕದಲ್ಲಿ ಆದ್ರೆ ಯಾರು ಯಾರ್
ಇಲ್ಲ ಕೆಲವ್ರ ಏನ್ ಇನ್ನು ಜಾಸ್ತಿ ಏನು ಫ್ರೀ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಇದ್ದು ಬೇರೆ ಕಡೆ ಹೋಗ್ಬಿಡ್ತಾರೆ ಇಲ್ಲ ಇಲ್ಲ ಅಂದ್ರೆ ಬಸ್ ಬಸ್ನಾ ಬುಕ್ ಮಾಡ್ಕೊಂತಾರೆ ನೀವ ಅಂದಂಗೆ ಅದ ಆದ್ರೆ ನಿಮಗೆ ಇವಾಗ ಉಚಿತ ಸಿಕ್ಕದ್ಮೇಲೆ ಎಲ್ಲರೂ ಅದನ್ನ ಉಪಯೋಗಿಸಕೋಬೇಕಲ್ಲ
ಉಪಯೋಗ್ಸೋಗ್ಬೇಕು ನೋದ್ವಿ ಅದು ಯಾವ್ ರೀತಿ ಉಪಯೋಗ್ಸ್ಕೊಂಡಿದಾರೋ ನೋಡಿದ್ವಿ ತಲೆ ಹೊಡ್ಕೋದು ಜಗಳ ಆಡೋದು ದು ನೋಡಿದೀವಿ
ಹ ಹಾ ಅವ್ರಂಗ್ ಮಾಡಿದಿದ್ದಾರೆ ಉಚಿತ ಕೊಟ್ಬಿಟ್ಟು ಬಸ್ಗಳನೆಲ್ಲ ತೆಗದ್ಬಿಟ್ರೆ ನಾವೇನ್ ಮಾಡಕ್ಗುತ್ತೆ
ಹ್ಮ್ ಆತರನೂ ಉಚಿತ ಪ್ರಯಾಣವನ್ನು ಬಳಸಬೋದ ಅಂತ ನೀವ ಹೇಳಿದೀರಿ ಎಲ್ರು ಹೇಳಿದೀರ
ಹ್ಮ ತೋರ್ಸ್ಬಿಟ್ವಲ್ಲಾ ಹೆಂಗ್ ಉಪಯೋಗಸ್ಕೋಬೇಕು ಉಚಿತ ಇದ್ರೆ ಅಂತ ಹೇಳ್ಬಿಟ್ಟು
ಹ್ಮ್ ಹೌದು
ಇನ್ನ ಎರಡು ವರ್ಷ ಇರುತ್ತೆ ಆಮೇಲೆ ಅದನ್ನ ಎಲ್ಲಾ ತಗೀತಾರ ಅಥವಾ ಹಂಗೆ ಬಿಡ್ತಾರೋ ನೋಡ್ಬೇಕು
ಆತರ ತೆೆಗೆಯಲ್ಲ ಅ್ರ ಕಂಟಿನ್ಯೂ ಆಗಿದೆ
ಹ ನಾವ್ ಅನ್ಕೊಂಡಂಗೆ ಅರ್ಧದರ ಆದ್ರರು ಮಾಡ್ಬೋದು ಇಲ್ಲ ಅಂದ್ರೆ ಇವಾಗ ನಮ್ದು ಚಿತ್ರದುರ್ಗ ಡಿಸ್ಟಿಕ್ ಅಂದ್ರೆ ಚಿತ್ರದುರ್ಗ ಡಿಸ್ಟ್ರಿಕ್ ಅಲ್ಲಿ ಮಾತ್ರ ಫ್ರೀ ಇರುತ್ತೆ ಬೇರೆ ಜಿಲ್ಲೆಗಳಿಗೆ ಹೋದ್ರೆ ಇದು ದುಡ್ಡಿ ಇರುತ್ತೆ ಹಂಗೆಲ್ಲ
ಜಿಲ್ಲೆಗಳ ಇಲ್ಲ ಇದು ಡಿವಿಜನ್ಸ್ ತರ ಇತೈತಲ್ಲ ಡಿವಿಜನ್ಸ್ ಅಂತಾರಲ್ಲ ಡಿವಿಜನ್ಸ್ ಆತರ
ಹೆಂಗೆ ಅದಂದ್ರೆ
ಡಿವಿಜನ್ಸ್ ಅಂದ್ರೆ ಫೋರ್ ಫೈವ್ ಡಿಸ್ಟ್ರಿಕ್ಸ್ ಮೂ ನಾಲ್ಕೈದು ಜಿಲ್ಲೆ ಕೂಡಿ ಒಂದು
ಡಿವಿಷನ್ ಆಗುತ್ತೆ ಆತರ ಕಲಬುರ್ಗಿ ಇದೆ ಬೆಂಗ್ಳೂರು ಇದೆ ಬಾಗಲಕೋಟೆ ಇದೆ ಹ್ಮ್ ಆರು ಏಳೋ ಇದೆ ನ ನಮ್ ಕರ್ನಾಟಕಕ್ಕೆ ಆತರ
ಹ ಹಾ
ಆತರ ಡಿವೈಡ್ ಮಾಡ್ಬೋದು
ಹ್ಮ್ ಏನ್ ನೋಡಬೇಕು ಹಂಗಾದ್ರೆ
ಹ್ಮ್ ಆತರ ಮಾಡಿದ್ರು ಚೆನ್ನಾಗಿ ಇರುತ್ತೆ
ಹ್ಮ್ ಅಂದ್ರರು ನಿಮಗ್ ದರ ಎಲ್ಲಾ ಜ ಹೆಚ್ಚಿಕೆ ಮಾಡದ್ರಲ್ಲ
ಏನು ರುಚಿಗೆ ಮಾಡಿದರು
ಎಲ್ಲ ಇದು ಬಸ್ ಚಾರ್ಜ್ ಎಲ್ಲಾ ಜಾಸ್ತಿನೇ ಮಾಡುದ್ರ ತಾನೇ ನಿಮಗೆ
ಹ್ಮ್ ನಮ್ಗ ಏನು ಜಾಸ್ತಿ ಏನ್ ಮಾಡಿಲ್ಲ ಅದೇ ಮೊದ್ಲಿಂದ ಇಲ್ಲಿಗೆ ಬಾಳಾನೆ ಆಗುತ್ತೆ ನೋಡಿದ್ರ
ಮತ್ತೆ ನೀವ ಮಲ್ಗದೆ ಎಲ್ಲ ಇವಾಗ
ನಾವವು ಮಲ್ಗೋದು ಬೇಗನೆ ಮಲ್ಗ್ಬೇಕು ಒ ಹನ್ನೆರಡು ಗಂಟೆ ಆಗ್ಬೋದುನ್ನೆರಡು ಒಂದು ಗಂಟೆ
ಹ್ಮ್ ನಾವು ಅನ್ನ ಹನ್ನೆಂದೂುವರೆ ಹನ್ನೆರಡು ಗಂಟೆ ಎಲ್ಲಾ ಮಲ್ಗ್ ಬಿಟ್ಟಿರ್ತತಿವಿ ಫುಲ್
ಹೌದಾ
ಹ್ಮ್ ಎದ್ದೇಳದ್ ಎಷ್ಟ ಗಂಟೆಗೆ
ಮುಂಜ ಕಾಲೇಜ್ ಇರ್ತಲ್ವಾ ಆರೂವರೆ ಏಳು ಗಂಟೆಗೆ ಎದ್ದಾರು
ಹ್ಮ್ ಹ್ಮ್
ಹವು
ಮತ್ತೆ ನಿಮ್ಗೆ ಇಷ್ಟು ಲೇಟ್ ಆಗಿ ಅಂದ್ರೆ ಬಾಳ ಸಮಯ ಸ್ವಲ್ಪ ಹೊತ್ ಮಲಗ್ತಿ ರಲ್ಲ ಅಲ್ಲಿ ಕಾಲೇಜಲ್ಲೆಲ್ಲ ನಿದ್ದೆ ಬರಲ್ವಾ ನಿಮಗೆ
ಇಲ್ಲ ಇಲ್ಲ ಮೊದ್ಲ್ ಬರ್ತಿತ್ತು ಈಗ ಅದೇ ಅಭ್ಯಾಸ ಆಗಿದೆಲ್ವಾ
ಹ ಹಾ
ಅಭ್ಯಾಸ ಆಗಿ ಬರ
ಎಷ್ಟು ಜನ ಇದ್ದೀರಾ ನಿಮ್ ಕೊಠಡಲ್ಲಿ ಇವಾಗ
ನಮ್ಮ ಹಾಸ್ಟೆಲ್ ಕೊಠಡಿ ಅಲ್ಲ ಹ್ಮ್ ಹನ್ನೆರಡು ಜನ
ಹನ್ನೆರಡು ಜನ ಇದ್ದೀರಿ ಎಲ್ಲಾ ಏನೇನ್ ಮಾಡ್ತಾ ಇದಾರೆ ರಂಗಾದ್ರೆ ಅವರು
ಅವರೆಲ್ಲಾ ಇವಾಗ ಸ್ವಲ್ಪ ಜನ ಊಟ ಮಾಡ್ತಿದ್ದಾರೆ
ಹಾ
ಹ ಇನ್ ಕೆಲಬ್ರು ವರ್ಕ್ ಮಾಡ್ತಿದ್ದಾರೆ
ಹ್ಮ ಹಾ
ಹ್ಮ್
ಹ್ಮ ಸಿನಿಮಾದೆಲ್ಲಾ ನೋಡ್ಕೊಂಡ್ ಮಲ್ಗದಿಲ್ವಾ ನೀವೆಲ್ಲಾ ಇವಾಗ
ಮ್ಮಲ್ಲಿ ಸಿನಿಮಾ ನೋಡೋದಂದ್ರೆ ನಾನ ಒಬನೇ ಬಾಳ
ಹೌದಾ ಬೇರೆಯವರೆಲ್ಲ ಏನ್ ನೋಡ್ತಾರೆ ಮತ್ತೆ
ಏನು ಇಲ್ಲ ಇನ್ಸ್ಟಾಗ್ರಾಮ್ಸ್ ಅಲ್ಲಿ ರೀಲ್ಸ್ ನೋಡ್ತಾ ಇರ್ತಾರೆ ಯಾರು ಇನ್ನೊಬ್ರು ಇದಾರೆ ಇನ್ನೊಬ್ಬರುರು ನೋಡ್ತಾರೆ ಮೂವೀಸ್ ಅವಾಗವಾಗ
ಹಾ ಹಾ ಹಾ
ಸರಿ ಆಯ್ತು ಹಾಗಿದ್ರೆ ಮತ್ತೆವಾಗಾದ ಕಾಲ್ ಮಾಡಿ
ಹಾ ಸರಯಡು
ಧನ್ಯವಾದ